ಹಾ ಕೇಳಸ್ತೈತೆ ರಾಜು
ಇದ್ದೀರಾ ಒ ಮನೇಲ್ಲಿ ಇದೆಯಾ ಆಚೆ ಇದೆಯಾ
ಇಲ್ಲೇ ಮನೇಲ್ಲೆ ಇ
ಎಲ್ಲ ಇದ್ಯಾ ಹೇಳ್ಬೇಕು ಎಕ್ಸಾಮು ಬರದ ಚೆನ್ನಾಗೆ
ಹ್ಮ ಬರದೆ ರಾಜು
ಹೆಗ್ ಬರದ್ದೇ
ಏ ಒಂದ್ ರೇಂಜಿಗೆ ಬರದ್ದಿದ್ದೀನಿ
ಹ್ಮ
ಅದೇ ಓದು ಓದ್ದಿದ್ ಕೋಷನಗಳು ಓದಿದ್ದೇ ಬಂದಿರಲ್ಲಿಲ್ಲ ರಾಜು. ಹ್ಮ ನಾನ್ ಬೇರೆ ಚಪ್ಟರ್ ಓದ್ಕೊಂತ್ತಿದ್ದೆ ಅದ್ರಿಂದ ಯಾವುದು ಕೊಟ್ಟೆ ಇರ್ಲಿಲ್ಲ
ಹೌದಾ
ಹ್ಮ್ ಈಗ ನಾನ್ ಓದ್ಕೊಂಡ್ ಹೋಗಿದ್ದೆ ಬೇರೆ
ಹಾ
ಅದು ಕೊಟ್ಟಿರೋದೇ ಏನೋ ಬೇರೇ
ಹೌದಾ
ಹಂಗೆ ಅ ಆಮೇಲೆ ಇವನ್ ವ ಕಾಶಿ ಪಕ್ಕದಲ್ಲಿ ಇದ್ನಲ್ಲ ಅವನು ಇದ್ ತಗೊಂಡ ಬಂದಿದ್ದ ದ ಚೀಟಿ
ಓ ಹೌದಾ ಮತ್ತೆ ಹೆಂಗೆ ಬಂದಿತ್ತ ಚೀಟಿಲ್ಲಿ
ಹ್ಮ ಆ ಚೀಟಿಲ್ಲಿ ಇರೋದು ಒಂದ್ ಸ್ವಲ್ಪ ಬಂದಿತ್ತು. ಅದನೇ ಅದನ್ನು ಫಸ್ಟ್ ಅವನ್ ಬರದ ಆಮೇಲೆ ನನ್ಗ್ ಸ್ವಲ್ಪ ತೋರ್ಸದ ಹ್ಮ್ ಆಮೇಲ್ ತೋರ್ಸುದ್ನಲ್ಲ ಅದನ್ನ ನಾನು ನೋಡ್ಕೊಂಡ್ ಡು ಪಾಯಿಂಟ್ಸ್ ಗಳು ಬರ್ಕೊಂಡೆ ಲಾಸ್ಟ್ ಅಲ್ಲಿ ವೈಟ್ ಶೀಟ್ ಇರುತ್ತೆ ನೋಡು ರಫ್ ಯೂಸ್ ಅಂತ ಹ ಅದರ ಮೇಲೆ ಪಾಯಿಂಟ್ಸ್ ಗಳು ಬರ್ಕೊಂಡೆ.
ಹಾ
ಆಮೇಲೆ ಅಲ್ಲಾ ನಾನೇ ಎಕ್ಸ್ಪ್ಲನೇಷನ್ ಹೋನಕ್ ಬರ್ದೆ
ಹ್ಮ
ಅದೇ ಪಾತ್ ಆಗಷ್ಟು ಬರ್ದಿದ್ದೀನಿ ಹ್ಮ್ ಹ್ಮ್ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಬರ್ದೀಿ ನೀ ನಷ್ಟ ಬಧರ ಹಾ ಆ ತರ ಬರ್ದಿದ್ದೀನಿ
ಏನಂದ್ರೆ ನೀನು ತುಂಬಸಿರ್ಬೇಕು ಜಾಸ್ತಿ ಫೇಜ್ ಗಳು ಜಾಸ್ತಿ ತುಂಬಸಿದ್ರೆ ನೀಟಾಗಿ ಬ ಮಾಡದ ಇದ್ರ ಬಿಡ್ಡಿ ಬಿಟ್ಟಿ ಲೈನ್ ಎಲ್ಲಾ ಬಿಟ್ಟಿ ಬಳದಿದ್ರೆ ನಿ ಆರಾಮ ಮಾಡಿಸ್ತಾರೆ ತಲೆ ಕೆಸ್ಕೋಬುದು
ಹ್ಮ ಬರ್ತಿದ್ದೀನಿ ಚೆನ್ನಾಗಿ
ಹ್ಮ್
ಬೇ ಆ ಸಬ್ಜೆಕ್ಟ್ ಚ
ಹೌದಾ ಹೋಟ್ಲಲ್ಲಿ ಒಂದು ಎಪ್ಪತ್ತು ಹೊಸಂಡ್ ಬರುವುದಾ ಎಲ್ಲ ಸೇ ಎಲ್ಲ ಸೇರಿ ಎಪ್ಪತ್ ಪಡ್ಸ ಂಟ್ ಬರ್ಬೋದಾ ಇಲ್ಲ ಎಂಬತ್ತು ಬರ್ಬೋದಾ
ಎಪ್ಪತ್ತು ಅರವತ್ತೈದು
ಹೌದಾ ಯಾಕೆ ತ್ತ ಹೊತ್ತಾ ಏನ್ ಹೇಳಿ ನಿನ್ ಮೊದಲೆಲ್ಲಾ ನೈಂಟಿ ಎಲ್ಲ ತಗತಿದ್ದೆ ಓದಿ ಓದಿ
ಹ್ಮ್ ಅವಾಗೆಲ್ಲ ತೊಂಬತ್ ತೊಂಬತ್ ಿಂದ ಇನ್ನೊಂದು ಅರವತ್ತೈಐದು ಬ್ಿಟಿ ಹ್ಮ ಏನಂದ್ರೆ ನಿ ನಿಮ ತರ ಇಲ್ಲ ಕಣೋ ನಮ್ಗೆ
ಏನು
ನಿಮ್ಗಾದ್ರೆ ಅರವತ್ ಮಾರ್ಕ್ಸ್ ಅಷ್ಟೇ ರೈಟಿಂಗ್ ಅಲ್ವಾ ಹ ಆರಾಮಾಗಿ ಬರಿೀಬೋದಿತ್ತು ನಮ್ಗೆ ಎಂಬತ್ ಎಂಬತ್ ಮಾರ್ಕ್ಸ್ ರೈಟಿಂಗು ಇಪ್ಪತ್ ಮಾರ್ಕ್ಸ್ ಮಾತ್ರ ಅವ್ರು ಕೊಡೋದು
ಹೌದಾ ಹ್ಮ್ ಹ್ಮ್
ಆದ್ರಿಂದ ನಮ್ಗೆ ಇಪ್ಪತ್ ಮಕ್ಸ್ ಅಷ್ಟೇ ಕೊಡೋದಲ್ವಾ ಏನು ಪರ್ಸೆಂಟೇಜ್ ತಗಲ್ಲ ನಿಮ ನಿಮ್ದ ಲೆಕ್ಕಾಕೋ ನಲ್ವತ್ ಮಾರ್ಕ್ಸ್ ಅವ್ರೇ ಕೊಟ್ಬಿಡೋಾರಲ್ಲಾ ನಲ್ವತ್ ಮಾರ್ಕ್ಸ್ ಅಂದ್ರೆ ಎಷ್ಟ ಪರ್ಸೆಟೇಜ್ ಗೊತ್ತ ನಿಮ್ಗೆ ಆರು ವಾರ ಹನ್ನೆರಡು ಹನ್ನೆರಡು ಇಪ್ಪತ್ನಾಾಲ್ಕು ನಾಕು ಅಷ್ಟ ಎಷ್ಟ್ ಆಲ್ಮೋಸ್ಟ್
ಎಷ್ಟೊ ಐವ ಪರ್ೆಂಟ್ ಐವತ್ತು ಪರ್ಸೆಂಟ್ ಅಲ್ಲ ಮೂವತ್ ಪರ್ಸೆಂಟ್ ಹೌದು
ನಲ್ವತ್ ಪರ್ಸೆಂಟ್ ಅವರೇ ಕೊಟ್ಬಿಡ ಅವ್ರು ನೀವ ಇನ್ನೇನ್ ಇನ್ನೊಂದು ನಲ್ವತ್ತಐ್ ಪರ್ಸೆಂಟ್ ತೆಗ್ದಿದಿ ಇದ್ರಿ
ಈ
ಡಿಸ್ಟಿಂಕ್ಷನ್ ನಿಮ್ದು
ಹ್ಮ್ ಹೌದು
ಹಂಗಗೆ ನಮ್ದಾದ್ರೆ
ಹ
ಇಪ್ಪತ್ ಪರ್ಸೆಂಟ್ ಅಷ್ಟೇ ಅವ್ರು ಕೊಡಕ್ ಆಗೋದು ನಿನ್ ಮಿಕ್ಕಿದ ಎಲ್ಲ ನಾವೇ ತೆಗಿಬೇಕು ಅವಾಗ ಇದಾಯ್ತದೆ
ಗೊತ್ತ ಆ್ದ ಕಡಿಮೆ ಬರ್ತದ ನಿಮ್ದು ಸ್ವಲ್ಪ
ಹ್ಮ್
ಆದ್ರೆ ನೀವು ಫುಲ್ ಓದ್ಕೊಂಡು ಎಲ್ಲಾ ಮಾಡಿದಿದ್ರೆ ಅಂದ್ರೆ ಎಲ್ಲ ಫಸ್ಟ್ ಇಂದ ಹಿಡ್ದು ಕೊನೆಯವರೆಗೂ ನೀನ್ ಮುನಿ ಫುಲ್ ಒತ್ಕೋಬಿಟ್ಟಿದ್ರ ಚೆನ್ನಾಗಿರೋದು ಎ ಇದು ಓದ್ತಿರ್ಲಿಲ್ಲ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತೇನು ಓದ್ತಿದ್ದಲ್ಲ. ಹ ಎಲ್ಲ ಎಚ್ಚರ್ಕೆ ಇದ್ದು
ರಾತ್ರಿ ರಾತ್ ತ್ರಿ ಎ ನಾಳೆ ಎಕ್ಸಾಮ್ ಅಂದ್ರೆ ರಾತ್ರಿ ಓದ್ತಾ ಇದ್ದಿದ್ದು.
ರಾತ್ರಿ ಎಲ್ಲ ಓದ್ತಿದ್ದ?
ರಾತ್ರಿ ಒಂದ ಹನ್ನೆರಡುವರೆ ಒಂದ್ ಗಂಟೆ ನೈಟು. ಮತ್ತೆಲ್ಲ ಓದ್ತಾ ಇದೆ ಹ್ಮ್ ಒಂದ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಅನ್ಕೂ ಹನ್ನೊಂದ್ ಘಂಟೆಗ್ ಶು ಅ ಹ ಈಗ ಬೆಳಿಗ್ಗೆ ಎಲ್ಲಾ ಓದ್ಬೇಕು ಅಂತಾನೇ ಅನ್ಕೊಂಡಿರ್ತೀನ ನೋಡೋದು.
ಹೌದು ಹ್ಮ್
ಇದು ಸಿನಿಮಾ ನೋಡೋದು.
ಹ್ಮ್
ಹ ಅದು ಟಿ ವಿ ನೋಡೋದು.
ಹ್ಮ್
ಇಲ್ಲಾಂದ್ರೆ ಇದು ಆಟಾಡಕ್ ಹೋಗೋದು ಈಚೆ. ಹಂಗೆ ಏನೊ ಒಂದ ಆಗ್ಬಿಡುತ್ತೆ ಇಲ್ಲಾ ಅಂದ್ರೆ ಗೇಮಾಡಕ್ ಹೋಗೋದು ಇವ್ರು ಕರೀತಾರೆ ದಿನೇಶು. ಹ್ಮ ಅವ್ರ ಕರ್ದಾಗೂ ಗೇಮ್ ಆಡಕ್ ಹೊಂಟೋಯ್ತೀನಿ.
ಅದೇ ಸಮಯ ಜಾಸ್ತಿ ನಿನ್ ಕಳಿತೀಯ ಓದಲ್ಲ ಜಾಸ್ತಿ.
ಸುಮ್ಮನೆ ಹಂಗೆ ಸಮಯಾನೆಲ್ಲಾ ಹಂಗ ಹಾಳ್ ಮಾಡ್ಬುಡ್ತೀನಿ ಅನ್ಕೋ. ಹಂಗ ಹಾಳ್ ಮಾಡಿ
ಹ್ಮ್ ಕೊನೇಲಿ
ಲಾಸ್ಟ್ ಪಾಶ್ಚಾತ್ತಪ ಏನ್ ಪಡಲ್ಲ ಲಾಸ್ಟ್ ಲ್ ರಾತ್ರಿ ಓದಕ್ ಕುೂತ್ಕೋತೀನಿ. ರಾತ್ರಿ ಒಂದ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಊಟ ಗೀಟ ಮಾಡಿ ಆವಾಗ ಕೂತ್ಕೋತೀನಿ ಓದಕ್ಕೆ ಹ್ಮ್ ಅವಾಗೂ ಎಲ್ಲ ಏನು ಯೂಟ್ಯೂಬಲ್ಲಿ ನೋಡೋದು ಅವಾಗ ಅನ್ಸುತ್ತೆ ಯೂಟ್ಯೂಬಲೆಲ್ಲ ನೋಡ್ತ ಇಂಪಾರ್ಟೆಂಟ್ ಕ್ವಶನ್ಸ್ ಅವಾಗ ಏನ್ ಅನ್ಸುತ್ತೆ ಅಯ್ಯೋ ಇದನ್ ಬೆಳಿಗ್ಗೆನೆ ನೋಡಿದ್ದಿದ್ದು. ಇ ಇಷ್ಟು ಮಧ್ಯಾಹ್ನ ಓದ್ಬೋದಿತ್ತು ಅನ್ಸುತ್ತೆ. ಎಲ್ಲಾ ಸತಿ ಹಂಗೆ ಆಯ್ತತೆ.
ಏನ್ ಮಾಡಕ್ಕಾಗಲ್ಲ ಆಗಿದ್ ಆಗೋಯ್ತು ಈಗ ಮುಂದೆ ಇರೋದ್ ನೋಡ್ಕೋ.
ಅದನ್ನೇ ಮಾಡೋದೀಗ ಈಗ ನಾಳೆ ನಾಳೆ ಎಲ್ಲ ನಾಳೆ ದೖತೆ ಚೇ ತಂದು ಏಳನೇ ತಾರೀಖು.
ಹ್ಮ್
ಅದೊಂದು ಮುಗುದ್ ಬಿಟ್ರೆ ಕೆಲ್ಸಕ್ಕಾದ್ರು ಹೋಯ್ತು ತ್ತೀನಿ ಗಾಡಿ ಈ ತರ ಕೇಳಿದಿನಿ ನಮ್ಮ್ಣಂಗೆ.
ಹ್ಮ್ ಯಾವ್ಗಾಡಿ ಜುಬಿಟ್ಟರ ಹ್ಮ್.
ಅದ್ಕೆ ಕೆಲ್ಸಕ್ಕಾದ್ರೂ ಹೊಯ್ತೀನಿ.
ಅದೇ ನೋಡು ಕುಕೊಂಡ್ ಹೋಗು.
ಏ ಇದು ರಾಜು ನಿಮ್ ಡ್ಯಾಡೀದ್ ಏನಾಯ್ತು? ಡಿ ಎಲ್ ಡಾಕ್ಯುಮೆಂಟು. ಅಲ್ಲ ಅಲ್ಲ ಇದು ಚಿಕ್ಕಾಡಿದು ಬೇಕಿತ್ತು ಅಂದ್ರಲ್ಲ. ಹ್ಮ ಅದು
ಹೂ ಬೇಕು.
ಅದು ಎಷ್ಟಾಗುತ್ತೆ ಅಂತ ಕೇಳ ಕೇಳ್ದ ಬರ ಸ್ಕೂಟಿದಾದ್ರೆ. ಬೈಕ್ದು ಇದೆ ಮತ್ತೆ ಸ್ಕೂಟೀದು ಎರಡ್ರದ್ದು ಕೇಳ್ದೆ ಬೈಕ್ ಓಡಸ್ತರ್ತಾನೆ ನಿಮ್ಮಪ್ಪ?
ಹ್ಮ್ ಬೈಕ್ ಓಡಸ್ತಾರೆ ಈಗ ಏನ್ ಓಡ್ಸಕ್ಕಾಗಲ್ಲ ಬರೀ ಮೊಪ್ಪೆಡ್ಡೆ.
ವಾ ಅಲೋ ಮತ್ತೆ ಬೈಕ್ದು ಕೇಳದೆ ಅಂದ್ರೆ ಅಲ್ಲಿ ಬೈಕಲ್ಲೇ ಟೆಸ್ಟ್ ಕೊಡ್ಬೇಕಲ್ಲ ಬೈಕದ್ ಬೇಕ. ಕುಕೊಂಡ್ರೆ ಹ್ಮ್ ಅದಕ್ಕೆ ಬೈಕ್ ಅದೇ ಅವರು ಐದ ಸಾವಿರ ಹೇಳುದ್ರು
ಐದ ಸಾವಿರಾನ ಇ ಐನೂರು ರೂಪಾಯಿ ಅಷ್ಟ ಕ್ಕೆ ಆಲೈಲ್ಲಿ ಅಪ್ಲೈ ಮಾಡ ಐನುರೂ ರೂಪಾಯಿ ನಂಗ ಹೆಂಗ ಮಾಡಕ್ ಬಂದಿಲ್ಲದ ಅದಿಕ್ಕೇ ನನ್ ಸುಮ್ನೇ ಅಗ್ಬಿಟ್ಟೆ
ಎಲ್ಲೆಲ್ ಅದ್ ಅದು ಎಲ್ಲೆಲ್ ಮಾಡಕ ಕಣೋ ಅಲ್ಲಿೋಗ ಡಿ ಎಲ್ ಇಸ್ಕೊಕು ಎಷ್ಟೋ ಸಾವಿರ ಕಟ್ಬೇಕು ಎರಡ್ ಸಾವಿರ ಏನೋ
ಹೌದಾ
ಹ್ಮ್
ಹ್ಮ್ ಹ್ಮ್
ಅಂಗೆ ಅರ್ಥ ಮಾಡ್ಕೊ
ಸರಿ ಹಂಗಾದ್ರೆ ನೋಡ್ಬೇಕ ಹಂಗಾದ್ರೆ ಮಾಡಸ್ಬೇಕು
ಅದೇ ಈಗ ಡಾಕ್ಯುಮೆಂಟ್ ಗಳೆಲ್ಲಾ ಇಕ್ಕೋಗ್ಬಿಟ್ರೆ
ಹ್ಮ್ ಈಗ ನಾನು ಮಾಡ್ಸದ್ರೆ ಡಿ ಎಲ್ ಡ್ರೈವಿಂಗ್ ಲಸೆನ್ಸ್ ಮಾಡಸಿದ್ರೆ ಎರಡು ಮಾಡಸಬಿಡ್ತೀನಿ ಕಾರ್ದು ಬೈಕ್ದು
ಹ್ಮ್ ನಾನ್ ನಾನ್ ಮಾಡ್ಸರೋದ ಹಂಗೆ
ಹ್ಮ್ ಅದೇ ಕಾಸು ನೋಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ಪ ಕಾಸ ಅಡ್ಜಸ್ಟ್ ಆಗ್ಬಿಟ್ರೆ ಏನು
ಈಗ ನಾವು ಓದ್ವಲ್ಲ ನಾನ್ ಓದ್ನಲ್ಲ ಹ ಫಸ್ಟ್ ತೂ ನಾರ್ಮಲ್ ಆಗಿ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ
ಹ್ಮ್
ಆಧಾರ ಪನ್ ಏನೇನೋ ಈ ಕೊಡ್ಬೇಕು
ಹ್ಮ್
ಕೊಟ್ಟಾದ್ಮೇಲೆ ನೀನ್ ಡ್ರೈವಿಂಗ್ ಕ್ಲಾಸ್ ಹೋಗಿಾನೆ ಹೋಗೋದು
ಹೌದು
ಹ್ಮ್ ಕೇಳಿಸ್ಕೊ ನಾನ್ ಹೇಳದು ಫುಲ್ಲು
ಹ್ಮ್
ಈಗ ಫಸ್ಟ್ ಡ್ರೈವಿಂಗ್ ಕ್ಲಾಸ್ ಸೇರ್ಕೊಂಡಿದ್ದ್ಿವಸ ಫಸ್ಟ್ ನಿಮ್ಗೆ ನಾರ್ಮಲ್ ಫಸ್ಟ್ ದಿಸಾ ಗಾಡಿ ಕೊಡ್ತಾರೆ ಹೇಳ್ತಾರೆ ಎ ಬಿ ಸಿ ಅದೇ ಆಕ್ಸಲೇಟರ್ ಕ್ಲಚ್ ಬ್ರೇಕಕ್ ಅವೆಲ್ಲ ಹೇಳ್ಕೊಡ್ತಾರೆ
ಹಾ
ಅವೆಲ್ಲ ಹೇಳ್ ಕೊೊಟ್ಟಿ ಆಮೇಲೆ ನಿನ್ ಕೈಗೆ ಗಾಡಿ ಕೊಡ್ತಾರೆ ಪಸ್ಟ್ ದಿವ್ಸಾನೇ ಕೊಟ್ಬಿಡ್ತಾರೆ ಕ್ವಶ್ನ್ ಎಲ್ಲ ಕೇಳ್ತಾರೆ ಏನ್ ಮಾಡ್ತೀರ ಫಸ್ಟ್ ಅಂತ ಈಗ ಯಾರೂ ಸಡನ್ ಆ ಅಡ್ಡ ಹೊಂದ್ಬಿಟ್ರ ಏ ಮಾಡತೀರಾ ಫಸ್ಟ್ ಅಂತ
ಹ್ಮ್
ಅದೇ ನಾನು ಅದೇ ಬ್ರೇಕ್ ಹೊಡಿತೀನಿ ಅಂತ ಹೇಳ್ದೆ ಬ್ರೇಕ್ ಹೊಡಿಯಕ ಮುಂಚೆ ಏನ್ ಮಾಡ್ತೀರಾ ಅಂದ್ರು ಬ್ರೇಕ್ ಹೊಡಿಯಕ ಮುಂಚೆ ಏನ್ ಮಾಡ್ತೀರಾ ಅಂದ್ರು ಅದೇ ಯ ಎಕ್ಸೆಲ್ ರೇಟ್ರು ಬಿಡ್ತೀನಿ ಅಂದೆ
ಹಾ
ಹ್ಮ್ ಅದೇ ಅದೇ ಹೇಳ್ಬೇಕಾಗಿದ್ದಿದ್ದು ಹ ಅದೇ ಕಾರಲ್ಲೂ ಅಷ್ಟೇ ಹೆಂಗೆ ಮಾಡ್ಬೇಕು ಎರಡೇ ಕಾಲ್ ಅಲ್ವಾ ಆಪರೇಟ್ ಮಾಡೋದು ಒಂದ್ ಕಾಲಲ್ಲಿ ಕ್ಲಚ್ ಇನ್ನ ಇನ್ನ ಒಂದ್ ಕಾಲಲ್ಲಿ ಬ್ರೇಕ್ ಮತ್ತೆ ಆಕ್ಸಲಟ್
ಹೌದು ಹ್ಮ್
ಅದೇಏನ್ ಬ್ರೇಕ್ ಆಕ್ಸಿಲಿಟಟ್ರ್ ಬಿಟ್ರೆತಾನೇ ಬ್ರೇಕ್ ಇಡಕ್ಾಗೋದು ಒಂದೇ ಕಾಲಲ್ವಾ ಯೂಸ್ ಆಗೋದು
ಹ್ಮ್ ಹ್ಮ್
ಹ್ಮ್ ಅದನ್ನೇ ಕೇಳೋದು ಹಂಗೆ ನೋಡಿ ಒಂದು ಲೆಫ್ಟ್ ಕಾಲ್ ಮಾತ್ರ ಕ್ಲಚ್ ಹತ್ರನ ಇರುತ್ತೆ ಯಾವಾಗೂ
ಹ್ಮ್
ಕಾಲ್ ಮಾತ್ರ ಆಕ್ಸಲೇಟ ಬೇಕತ್ರ ಇರಬೇಕು ಅದನ್ನ ಹೇೊಡ್ ತರಲ್ಲಫಷ್ಟು ಒಂದು ಹತ್ತು ನಿಮಿಷ ಹೇಳ್ಕೊಟ್ಟ್ಮೇಲೆ ನ ಡೈರೆಕ್ಟ್ ಗಾಡಿ ಕೊಡ್ತಾರೆ ಈ ಕೊಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ
ಹಾ
ಸ್ಟಾರ್ಟ್ ಮಾಡ್ಸ್ತಾರೆ ಆಮೇಲೆ ಅಂದ್ರೆ ಅವ್ರ ಡ್ರೈವ್ ಅದೆಲ್ಲ ಹೇಳ್ಕೊಡ್ತಾರೆ ಅವ್ರಗೇನಕ ಕಾಸ ಕೊಡ್ಬೇಕ ರಾಜು
ಅದೇ ಗೊತ್ತಾಯ್ತು
ಅವ್ರು ಕೇಳ್ತಾ ಇರ್ತಾರೆ ನೀನ್ ಅಕಸ್ಮಾತ್ ಅವ್ರರು ಕೊಡಲಿಲ್ಲಾ ಅನ್ರಿ ಕರೆಕ್ಟ್ ಆಗಿ ಬರೇ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಕೊಟ್ಬಿು ಸುಮ್ಮದರೆ ಅದೆ ಹ ಅದು ಡ್ರೈವರ್ ಹಳ್ಕಡವರ್ ಕೊಡ್ಬೇಕಪ್ಪಾ
ಹೌದಾ
ಹ್ಮ್ ಅವ್ರು ಕೊಡ್ಲಿಲ್ಲ ಅನ್ ನೀನ್ ಹಿಂಗ ಸರಿಯಾಗಿ ಹೇಳ್ಪೊಡಲ್ಲ ಬಯ್ಯ ಅದು
ಹ್ಮ
ಅವೆಲ್ಲ ಮಾಡತ ಇರ್ತಾರೆ ಅನ್ಕೋ ನಾನ್ ನಾನ್ ಡೈಲಿ ಕೊಡ್ತಾ ಇದ್ನಲ್ಲ ಡೈಲಿ ಫಿಫ್ಟಿ ಫಿಫ್ಟಿ ಇ ಅಂದ್ರೆ ಒಂದೊಂದ ದ್ಸ ಹಂಡ್ರೆಡ್ ಎಲ್ಲ ಕೊಟ್ಟ
ಹ ನಮ್ಗೆ ಈ ತರ ಇಲ್ಲ ಇಲ್ಲ ರಾ ವೇಂದ್ರ ಡ್ರೈವಿಂಗ್ ಸ್ಕೂಲ್ ಇದೆಯಾ ನೋಡಿಲ್ಲಿ ಆ ನರಸಿಂಹಸ್ವಾಮಿ ದ ಸ್ಥಾನ ಹತ್ರತ್ರ ಅತಿಗುಪ್ಪೆ ಅಲ್ಲಿ ಓನಾರೇ ಬರ್ತಾರೆ ಓನಾರ ಹೇಳ್ಕೊಡ್ತಾರೆ
ಆದ್ರೂನು
ಮ ಚೆನ್ನಾಗಿ ಹೇಳ್ಕೊಡ್ತಾರೆ ಯ ನಾದ ದ ಹ ಅಲ್ಲೇ ಹೋಗಿದ್ದಿದಿದ್ದು ನಮ್ ಡ್ಯಾಡ್ ಅಪ್ಪಾನೂ ಅಲ್ಲೇ ಹೋಗಿದ್ದಿದಿದ್ದು ಆದ್ರೆ ಚೆನ್ನಾಗಿ ಹೇಕೊಡ್ತಾರಲ್ಲಿ ಹೌದು ಆ ಶ್ರೇಮು ಅಲ್ಲೇ ಹೋಗಿದ್ದು
ಹ್ಮ ನಾನು ಮಾಡ್ಸೋಣ ಕರ್ದು ಮತ್ತೆ ಇದು ಬೈಕ್ದು ನಾನು ಎರಡು ಮಾಡ್ಸಿದೀನಿ ಬೇಕಾಗುತ್ತೆ ಯೂಸ್ ಆುತ್ತ ಈಗಕಸ್ಮತ್ ಎಲ್ಲರೂ ಕಾರ್ಗಿರಿ ಎತ್ಕೊಂಡ ಹೋಗ್ಬೇಕು ಕಕೊಂಡ್ರಿ ಕಲ್ತ್ಕೊಂಡಿದೀನಿ ಎಂತಾನೂ ಅನ್ಕೋ ಕಾರ್ು ಓಡ್ಸ್ತೀನಿ ಅಂದ್ರೆ ಅದೇ ಇನ್ನು ಸ್ವಲ್ಪ ಸ್ವಲ್ಪ ಓಡ್ಸಿ ಓಡ್ಸಿ ಅಭ್ಯಾಸ ಮಾಡ್ಕೊಬಿಟ್ರೆ ಕಾರ್ನು ಚೆನ್ನಾಗ್ ಓಡ್ಸೋದ್ ಕಲ್ತ್ಕೋಬಿಡ್ತೀನಿ ಸ್ವಲ್ಪ ಟೆಚ್ಚು ಅಂದ್ರೆ ಅವರು ಅದೇ ಹೇಳಿದ್ರು ಕಾರು ಬಿಡ್ಬೇಕಾರೆೆ
ತ
ನಿಮ ನೀವು ಏನೋ ಒಂದು ಒಂದ್ ತಿಂಗ್ಳ ಒಂದ್ ಎರಡ್ ತಿಂಗ್ಳ ಕಾರಾರ ಬೇರೆ ನಿಮ್ದ್ ಯಾರ್ದಾದಾರ ಕಾರ್ ಇದ್ರೆ ಓಡ್ಸ್ ಓಡ್ಸ್ರಿ
ಹ್ಮ್
ಹೋಗ್ತೀರಾ ಅಂದ್ರೆ ಪಕ್ಕ ಓಡಸ್ತೀರಾ
ಹ್ಮ್ ಹ್ಮ್
ಒಟ್ಸೋದೊಂದು ಕಲ್ತ್ಕೊಂಬಿಡ್ರಿ ಕರೆಕ್ಟ್
ಹ ಸರಿ ಹಂಗಾದ್ರೆ ಇರುಮ್ಮಕ್ಕ ಕರಿತಿದಾರ ಮಾಡ್ತನಿ
ಹ್ಮ್ ಸರಿ ರಾಜು ಆಯ್ತು ಮಾಡ ಆಮೇಲೆ